ಹಾ
ಹಾ ಹೇಳಿ ಕೇಳಸ್ತಿದಿಯಾ ಹಾ ಹಾ ಹೇಳಿ ಹೇಳಿ ಹೋದ್ರಾ
ಇ ಲೇಟ್ ಓಡ್ಬೇಕ ಬಿ ಎಸ್ ಕಾಲೇಜು
ಹಾ ಹ್ಮ ಅದೇ ಇವತ್ತು ಸಂಜೆ ಅಂದ್ರೆ ಯಾವಾಗ್ ಟ್ರಾಫಿಕ್ ಜಾಮೇ ಬುಡಿ ಹ್ಮ್. ಮತ್ತೆ ಇನ್ನೇನ್ ಸಮಾಚಾರ. ಹ್ಮ ಕೊಳೆಗಾಲ ಗಂಟ ಹೋಗ್ಬೋದು ಅಲ್ಲಿಂದ
ಕೊಳ ಅಂತು ಸಿಗಲ್ಲ ಇಲ್ಲಿ ಎಂಟೂವರೆ ಲಾಸ್ಟ್ ಬೆಟ್ಟದ್ ಅಮಾಸೆಗಿಮಾಸೆ ಇದ್ರೆ ಬೆಟ್ಟದ್ ಕಡೆ ಇರೋದು ಅಮಾಸೆ
ಹ್ಮ್ ಹಾ ಆ ಏನೇ ಹೇಳ್ತಿದ್ವಿ ಇದು ಸಿಜಿಲಿಟಿದು ಹೌದು
ಅದಕ್ಕೆ ನಾನು ತಿಂಕ್ ಮಾಡ್ತಾವ್ನಿ ಈಗ ಆದ್ರೆ ಈಗ ಒಮ್ಮೆಲೆ ಬೆಳಸತ್ಗೆ ಬೆಳಸತ್ಗೆ ಹೋಗ್ಬಿಡಮಾಂತ
ಹ್ಮ ಹಂಗಗೆ ಮಾಡಿ ಇಲ್ಲ ಅಂದ್ರೆ ನಾಳೆ ಫಂಕ್ಷನ್ ಇರೋದಾ ನಾಳೇನ ನಾಡಿ
ನಾಳ್ ನಾಳೆ ನಾಳೆ ಹೋಗ್ಬೋದು ಬೆಳಿಗ್ಗೆ ನಾಲ್ಕು ವರೆ ಐದು ಗಂಟೆಗೆ ಹೋಗ್ಬು ಊರ ಹಬ್ಬ
ಹಾ ಈಗ ನೀವ್ ಎಂಟುವರೆ ಒಳಗಡೆ ಹೋದ್ರೆ ಸಿಗುತ್ತೆ ಹ್ಮ. ಇಲ್ಲ ಬಿ ಇದ್ರಲ್ಲಿ ದೀಪಂ ಜಲಿ ನಗರ್ ಇಲ್ದ ಇಳ್ಕ ಹೋಗ್ಬಿಟ್ಟ ನಡ್ಕೊಂಡೋಗ್ಬಿಟ್ರೆ ಸರಿ ನೀವು ಮತ್ತೆ ಇನ್ನೊಂದು ಬಸ್ ಹತ್ತದ್ರೆ ಲೇಟ್ ಆಗ್ಬಿ ಟ್ರಾಫಿಕ್ ಅಲ್ಲಿ ಹೋಗೋ ತನಕ ಒಂದೇ ರೋಡು ದೀಪಾಂಜಲಿ ನಗರ
ಗೊತ್ತು ಗೊತ್ತು ಅಲ್ಲಿಂದ ನಲಗು ನಡೆಯಬೇಕ ಹತ್ತು ನಿಮಿಷ ಬೇಕಾ ಹತ್ತು ನಿಮಿಷ ತ್ರಾಸ್ ಗೀಸ್ ಮಾಡ್ಕೋ ಬೇಡ ಕಾಲ್ಗ ಕಾಲ್ಗಷ್ಟೇ
ಹೌದು ನೀವ ಇನ್ನ ಒಂದ್ ಚೂರ್ ಬೇಗ ಬಿಡ್ಬೇಕಾಯ್ತ ಇವತ್ತು ಹಾ
ತ್ತು ಒಂದ್ ಬಸ್ ಬತ್ತೆದ ಬೇಗ ಬಿಡಕ್ ಮನ್ಸೇ ಇಲ್ಲ ಆ ನನ್ ಮಕ್ಲ್ಳೀಗ
ಹಾ ಹೂಂ ಹಾ ಆರ್ ಗಂಟೆಗ್ ಬಿಟ್ಟಿದ್ರು ಹೋಗ್ಬಿಡ್ಬೋದಿತ್ತು ಹ್ಮ್
ಹೊರೇಗ ಒಂದು ಬಸ್ ಐತಲ್ಲಿ ಆರ್ ಇಪ್ಪತ್ತೊಂಬತ್ಕೇ
ಹಾ ಇಲ್ಲ ನೀವ್ ಹಿಂಗೆ ಹೋಗ್ಬಿಡ್ಬೋದಾಗಿತ್ತಲ್ಲಾ ಇಲ್ಲ ಕಾನಾಪುರ ರೂಟ್ ಬಂದ್ಬಿಟ್ ತ್ತೋ
ನೈಟು ಅಲ್ಲಿ ಬಸ್ ಗಿಸ್ ಹ ಅಂದ್ರ ಆರು ಇಪ್ಪತ್ತು ಬಿಟ್ಟಿದ್ರೇ ಸ್ಯಾಟಲೈಟ್ ಒಳಗೆ ಏಳು ಮುಕ್ಕ ಏಳು ಐವತ್ತಂದು ಸ್ಯಾಟಿಲೈಟ್ ಒಳಕ ಬಸ್ು ಡೈರೆಕ್ಟ್ ನಾ ಎಂಟ್ ಗಂಟೆ ಸರ್ ಕಾ ಸ್ಯಾಟಲೈಟ್ಲೀ
ಹಾ
ಬಸ್ ಮಿಸ್ ಮಾಡ್ಕೊಂಡಿ ಎಡವಟ್ಟಾಯ್ತ ಅಂದ್ರೆ ಇವ್ರು ಬುಟ್ಟಿಲ್ಲ ಲೇಟ್ ಮಾಡ್ರು ನಾನ್ ಲೀವ್ ಕೆೇಳ ಗಂಟ ಇಷ್ಟೊತ್ತಾಯ್ತು ಸಾರ್ ಬರ್ತೀನಿ ಸಾರ್ ಕೊಡಿ ಸರ್ ಬುಡಿ ಸಾರ್ ಬುಡಿ ಸಾರ್ ಅ ಈ ಪಿ ಈ ಎಸ್ ಕಾಲೇಜು ದೀಪ ಅಲ್ಲಿಗೆ ಹೋಗಂಟ ಎಂಟು ಇಪ್ಪತ್ಯ್ತದೆ ಎಂತಿ ನ ನಲ್ಲಿ ಕೋಟ ಎಂಟು ನಲವತ್ತತ್ತೋ ಸುಮನೆ ಯಾಕ ಅಲ್ಲಿ ಹೋಗಿ ಏನ್ ಮಾಡ್ತೀನಿಲ್ಲ ಹೋಗ್ ಮನೆಗತ್ತ ಬೆಳಗ್ಗೆ ಎದುರ್ತಿದೆ ಇಲ್ಲಿ ಡೈರೆಕ್ಟ್ ಹತ್ತಾಗ ಇಲ್ಲೇೋಗ ಮಲ್ಗಬಿಟ್ಟು ಬೇಗನೆವು ಸ್ವಲ್ಪ
ಬರದು ನಾಡಿದ್ದ ಹ್ಮ ಹ್ಮ್
ನಾಳಿದ್ದು ಇಲ್ಲ ನಾಳಿದ್ದು ಬೆಳಿಗ್ಗೆಷ್ಟ ಸೊತ್ಗೆ ಬತನಂತೆ ಬೆಳಗ್ ಅಲ್ಲ ನಾಕ ಕೊಡ್ತನ
ಹಾ ಹಾ ನಾಳ ಬೆಳಿಗ್ನೇನೆ
ಹಾ
ಹ್ಮ್ ನೀವ್ ಅನೋರ್ಗ್ ಬಂದ್ರೆ ಹೆಂಗ ಸಿಗತ್ರಿ ಬಿ ಊರ್ಗ್ ಹೋದ್ರೆ ತಾನೇ ಕಷ್ಟ ನಾವ್ ಊರ್ಗಲ್ಲಿ ಊರ್ಗ್ ಹೋಗ್ಬಿಟ್ರೆ ನಾವು ಈ ಅನುರ್ ಬಂದೆ ಬರ್ಬೇಕಲ್ಲ ಬೆಳಿಗ್ಗೆ ಐದುವರೆ ಬಸ್ ಕಾಯ್ರು ಆಗಲ್ಲ ಹೊೊಳ್ಳೆಗಾಲದಲ್ಲಿ ಏನಾರ ನಾಲ್ಕವರೆ ್ರ ಎಂಟವರೆಗೆ ಇ ಬರ್ತವಿ ಇಲ್ಲ ಲೇಟ್ ಐನ್ ಮಧ್ಯಾಹ್ನಕ್ಕೆ ಬರ್ಬಬೇಕು ನಾವು ನಾ್ ಮೂರಲ್ಲೇ ಕಷ್ಟ ಅನ್ನೂರ್ೂ ಕೊಳೆಗಾಲದಲ್ಲಿ ಇರೋರ್ಗ ಏನು ಪ್ರಾಬ್ಲಮ್ ಇಲ್ಲ ಹ್ಮ್
ನಾಲ್ಕು ಮುಕ್ಕಾಾಲ ಒಂದ್ ಬಸ್ ಐತೆ ಕೊಳಗಾಲ ಕೊಳಗಾಲ ಬೆಂಗ್ಳೂರ್ ಹಾ ಬಸ್ಸ ನೀ ಅಷ್ಟತಿ ಪಳ ಪಳಾದದ ನೆಲೆ ಕಾ ಅ್ರೆ ನೀಾೇ ಒಂದು ಉದಾರರಂಗ ಕೊಡ್ತ ಐದು ವಾರ ಇದು ಮುಗಾ ಒಂದು ಉದಾರರಾ ಕೊಡ್ತಣ
ಹಾ ಇಲ್ಲ ಏನ್ ನಮ್ಮ ನಮ್ಮೂರಿಂದ ಎ ಟಿ ಸಿ ಒಂದ ಐತಿ ಮೂರ್ ಗಂಟೆಗೆ ಮೂರ್ ಗಂಟಗನೆ ಆ ಬಸ್ ಬಂದ್ರೆ ಬರ್ಬೋದು ಕೊಳೆಗಾಲಕ್ ನಾಕವರೆಗ ಇರ್ತೀವಿ ಇಲ್ಲಾಂದ್ರೆ ಲೇಟ್ ಐದುವರೆಗೆ ಬರ್ಬೇಕಾಯತ ಯಾವ್ದು ಹೇಳಿದ್ರೆ ಉದಯ ರಂಗನ ಎಲ್ಲಿಂದ
ಹದಯಂಗ ಬಸ ಐತೆ ಅವನು ಎರಡು ಕಾಲ್ ಗಂಟೆ ಟೈಮ್ಗೆ ಹೊಡ
ಹಾ ಹಾ ಹಾ ಹಾ ಸರಿ ಸರಿ
ಇಲ್ಲಿ ಇಲ್ಲಿ ಆಯಿಂಟಲ್ಲಲ್ಲಿ ಎಲೋ ವರಗೆ್ ಕೊಡ್ತಾನ ನಾನ್ ಹಂಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀಿ ಲಾಸ್ಟ್ ಟೈಮ್ ಹಂಗೆ ಮಿಸ್ ಆಗ್ಬಡ್ತು ಬೇರೆ ಬಸ್ ಹತ್ಬಿ ಬೇರೆ ಬಸ್ ಹತ್ಬಿಡಿ
ಹ
ಲೇಟರ್ ಎವಿ ಲೇಟ್ ಕೊಡ್ತ ಅಲೋ ಾ ಹಗೆ ಮಾಡಿ ಯಾವ ಬರ್ಸದ ಯಾವುದೇ ಯಾವುದೋ ಬಸ್ ಸತ್ತ ಹೋಗಿ ಯಾವುದೋ ಯಾವುದೋ ಬಸ್ ಹತ್ತಿ ಬಂದಿಲ್ಲ ತ್ತಮ್ಮ ಹ ಅಂದ್ರೆ ಕನಾಟಕ ವಸತಿ ಕರಾಟ್ ಬಸ್ ಆಯತತಿ ಬಟ್ ನನ್ಗ್ ಬೇಕಾಗಿರ ಬಸ್ ಂತ ಅನ್ಕೊಂಡು ನ ಮಿಗಿ ಬೇರೆ ಬಸ್ ಹತ್ಕೊಂಡೆ ಕುಡಿ ಇನು ಬೇಗನೆ ಹೋಯ್ತಾನೆ ಅಂತ ಒಟ್ಟೆ ಹೆವಿಲೇಟ್ ಮಾಡಕ್
ಹ್ಮ್ ಹ್ಮ್
ಒ ಒನ್ ಅವರ್ ಲೆಟ್ತಾವ
ಪ್ರೈವೇಟ್ ಬಸ್ ಆದ್ರೆ ಲೇಟೇ ಅಲ್ವಾ ಹಾ
ಹಾ
ಗೌರ್ಮೆಂಟ್ ಬಸ್ಲ್ಲಿ ಹೋದ್ರೆ ಏನೋ ಪರವಾಗಿಲ್ಲ ಹೋಗ್ಬೋದು ಬೇಗ್ ಬೇಗ ಈಗ ಪ್ರೈವೇಟ್ ಅಲ್ಲಿ ಹೋದ್ರೆ ಅಂತ
ಪ್ರೈವೇಟ್ಂತ ಹೆವಿ ಲೆಟ್ ಹ ಬ
ಕೇಳಿಸ್ತಿಲ್ವಾ
ಈ ಕೆಲಸದ ಎಂತು ಆಗ್ತಾ ಇತ್ತು ಕೇಳಿಸ್ತಾ ತೆ
ಹ್ಮ್ ಕೇಳಸ್ತೈತೆ ಹೇಳಿ ಹಾ ಇನ್ನುೂ ಹೋಗ್ಲೇ ಇಲ್ವಾ ಅಂದ್ರೆ ಇಲ್ಲಿ ಸಿಗ್ನಲ್ ಇರ್ತಾರ ನೈನ್ರಲ್ಲಿ ಸಿಗ್ನಲ್ ದಾಟಿ ಹೋಗ್ಬೇಕು ಹ
ಕರೆಕ್ಟ್ಗ ಸಿಗ್ನಲ್ದಾವ ನಿಂತಿ
ಹ ಅಲ್ಲೇ ಅಯ್ಯಪ್ಪಾ ಎಷ್ಟತ್ ನಿಲ್ಸ್ಬಿಡ್ತ ಗೊತ್ತಾ ಕಾಲ್ ಗಂಟೆ ಸರಿಯಾಗಿ ನಾನು ಓಡಾಡಿದೀನಿ ಅಲ್ಲಿ ಎರಡು ವರ್ಷ ತಲೆ ಹುಚ್ಚಿಡ್ದಯ್ತಿತ್ತು ನಂಗಂತೂ ಬೆಳಿಗ್ಗೆ ಹೆಂಗ ಹೋಗ್ಬಿಡ್ತಿದ್ದೆ ಒನ್ ಅವರ್ಗೆಲ್ಲ ಸಂಜೆ ಹೊತ್ತು ಎರಡು ಅವರು ಗಾಂಧಿ ಇದು ಜನತಾ ಬಜಾರ್ ಅಂತ ಆಯ್ತಲ್ಲ ಅಲ್ಲಿ ಜಾಮ್ ಆಗ್ಬಿಟ್ರೆ ಆಕಡೆ ಬರ ಟ್ಟಮೋ್ಯಪ್ಪ
ಹ್ಮ್
ಸುಷ್ಮಾ ಅಂತಿದ್ಲು ನೀನ್ ಆಗೇದಕ್ಕೆ ಬತಿದ್ಯಾಾ ನಾನ್ ಆಗಿರೋ ಬತ್ತ ಸರಿಲ್ಲಾ ಅಂತ ಹೇಳ್ತ ಹ್ಮ
ಹ್ಮ ನಾನ ಹೆವಿ ಓಡ
ಟ್ರಾಫಿಕ್ ಆಮೇಲೆ ಸಿಗ್ನಲ್ಲ ಆಮೇಲೆ ಈ ಕತ್ರಕುಪ್ಪೆ ಕತ್ಗುಪ್ಪಲಿ ಹತ್ತು ನಿಮಿಷ ಸಿಗ್ನಲ್ ದೇಗೌಡ ಪೆಟ್ರೋಲ್ ಬ್ಯಾಂಕ್ ಹತ್ರ ಹತ್ತುತ್ ನಿಮಿಷ ಸಿಗೋಣಯ ಅಪ್ಪ ಅದೇರೆ
ನಮ್ದು ಹಂಗಿೆ ಡಿಗ್ರಿ ಇರ್ಬೇಕ ನಾವುಸಿವಿ ಸ ಮಾವು ಬೇಗ ಅಲ್ಲ ಮಾಮೂಲಿ ಟೈಮಿಂಗ್ ಮುಟ್ಟ ಸಾಲ ತಮ್ಮ ಆರು ಕಾಲ ಆರು ಇಪ್ಪತ್ತಗೆ ನಾ ಇವತ್ತು ಆರು ಮೂವತ್ತೈಐದು ಆರು ನವ ಪಊಟ
ಹಾ
ಹಂಗೆ ಬಸ್ಸ ಸ ಹಕ್ ಮನ್ಸ ಆಯಿ ಕೆಲಸ ಹೋಗಾಕ ಮನ್ಸಿಲ್ಲ
ಹಾ
ಆದರು ಅವನ್ನೆಲ್ಲ ಬಾಗ್ಯಾರಕಂತ ನನ್ ಕೈಲಿ ಆಗಲ್ಲ ಅಲ್ಲಿ ನೋಡ್ರ ಒಂದ್ ಇ ನ ಪರವಾಗಿಲ್ಲ ಇ ಮಾಡ್ತಾನೆ ್ರೆಂಡ್ಗ ಅವ್ರ
ಹಾ
ನಂದೇನ ಅಂದ್ರ ಮಹೇಶ್ ಪಾಯಿಂಟ್ ಆದ್ರ ನಂದ ನಂದ್ ಮಹೇಶ್ ಪಾಯಿಂಟ್ ಆದ್ರ ನಂದ ಚೆನ್ನಾಗಿರತ್ತಲಲ್ಲ ನೋ ಅಂತವ್ರರಿಗೆಗೆಲ್ಲ ನಾನೇ ಬಿಡ್ಬ ಬಿಟ್ಟತ ಅವರು ಬೇಜಾರ ಆತ ಇಷ್ಟ ಆಗಲ್ಲ ನ ಬರಲ್ಲ ಆತರ ಬರಲ್ಲ ನಕ ಆತರ ಎಲ್ಲಾ ನಾನು ಮಂತ್ಲ್ಲ ಹೋಗಕ್ ಆಗ್ರೆ ಅವ್ರಿಗೆಲ್ಲ ಯ ಬಿಡ್ಬೇಕಲ್ಲ ಅನ್ನೋಕ್ಕ ಆಗಲ್ಲ
ಅತ್ತನ್ನೆ
ಹ್ಮ್ ಹಾಗ ಏನ್ ಮಾಡಕ್ಲ್ಲ ನಮ್ ಲೈಫ್ ನಾವು ನೋಡ್ಬ್ರ ಬಿಡ್ಬೇಕು
ಹ್ಮ್ ಎಲ್ಲಾರು ನೋಡ್ಕೊಂಡ್ ಬಿಟ್ಟರು ಅಷ್ಟೇ ಈ ಹೆಬ್ಬಾಳ ಸೈಡು ಯದಾರ ನೋಡಿ ಅಲ್ಲಿ ಇರುತ್ತೆ ಅ ಅಂದ್ರೆ ಅಲ್ಲಿ ಈ ಎರಡ್ ದಿವ್ಸ ರಜಾ ಇರತ್ತರ ಜಾಸ್ತಿ ಆಕಡೆ ಕಂಪಗಳ ಅವೆಲ್ಲ. ಯಬ್ಬಾಳ ಸೈಡು ಇಲ್ಲೂ ಇರ್ತವೆ ಆದ್ರೆ ನಮ್ಗ್ ಗೊತ್ತಿಲ್ವಲ್ಲ ಇಲ್ಲೂ ಇರ್ತವೆ ಈ. ಸೈಡ್ ನ ಇಂಡಳಿ ಪೀನ್ಿಯಾ ಸೆಕಂಡ್ ಸ್ಟೇಜು ಪೀನ್ಯಾ ಅವೆಲ್ಲ ಇಂಡಸ್ಟ್ರಿಯಲ್ ರಿಯಾಲ ವಳೆಲ್ಲ ಇತ್ತ
ನೀನ್ನೇ ಬಂದು ಫುಲ್ಲು ಆಡ್ ಆಡ್ರ
ಹೌದೌದು ಹ್ಮ್ ಹ್ಮ್
ನಾನ್ ಬಸ್ ಚಾರ್ಚ್್ ಮಾಡ್ಬೋದಾಗಿದ್ರೆ ಮಾಡ್ಬೊಡ್ಬೋದತ ಒ ಒಂಬತ್ತು ಗಂಟೆಗಳೆಬ ನಂಗೆ ಮನ್ಸು ಮೂರ್ ಚೇಂಜ್ ಆಗಯತ್ ಬೆಗ್ ಹೋಗಡಕ ಹೋಗ ಮತ
ಹ್ಮ್ ಹ್ಮ್ ಹಾ ಅದಕ್ಕೆ ಇಲ್ಲ ಕರೆಕ್ಟಾಗಿಗ ಬೆಳಿಗ್ಗೆನೆ ಅನ್ಕೊಂಡ್ ಹೋಗಿದ್ರಿ ಸುಕ್ ಬಂದ್ಬಿಟ್ಟಿರ ಸರಿ ಹ್ಮ
ಈಗ ಇನ್ನೊಂದ ಏನಪ್ಪಾ ನನ್ ತಮ್ಮಂಗ ಸ್ವಮ್ಮಪ ಬಟ್ಟ ತಗೋಬೇಕಾಗಿತ್ತು ನಾನು
ಹಾ
ಅದು ಮನ್ಲದ
ಹ ಈಗ ಮನೆ ಇಂದ ಹೋಗ್ಬೇಕಾಗಾರೆ
ನನ್ನ ಹತ್ರ ಇಲ್ಲ ಅದಕ್ಕೆ ಬೆಳಿಗ್ಗೆ ಹೋಗೊಂಡ್ ಬಿಡದ ಒಟ್ಟಕ ಬಟ್ಟ ಎಟ್ಕೊಂಡೋಗ್ಬಿಟ್ಟು ಡಿಸೈಡ್ ಮಾಡ್ದಿ
ಹ್ಮ್ ಹ್ಮ್ ಹ್ಮ್
ಹಾ ಅದೇ ಹೇಳಿದಾ ನಿತ್ಕಬೋಂತ ಹೋಗದು ಹೋಗ್ತೀನಿಲ್ಲಾ ಇನ್ನೇನ.
ಹಂಗ್ರ ಈಗ ಮನೆಗ ಹೋಗ್ಬಿಟ್ಟ ಮನೆಗ್ ಹೋಗ್ಬಿಟ್ಟು ಒಟ್ಟಿಗೆ ಎತ್ಕ ಹೋಗ್ಬೇಕು ಹ್ಮ್
ಮನೆಗಗ್ ಹೋಗ್ಬಿಟ್ಟು ಎಲ್ಲಾ ರೆಡಿ ಮಾಡ್ಬಿಟ್ಟು ಬೆಳಗ್ ಎದ್ದ ನಾಲ್ಕವರೆ ಐದ್ ಗಂಟೆಗೆ ಹೋಗ್ತೀನಿ
ಹಾ ಹಾ ಸರಿ ಸರಿ ಸರಿ ಹಂಗೆ ಮಾಡಿ ಅಗದ ಈಗ ಹೆಂಗೋ ಮನೆಗೆ ತಾನ ಹೋಗದೀಗ
ಹಾ ಡೈರೆಕ್ಟ್ ಮನೆಗೆ ಹೋಗ್ತೀನಿ ಈಗ
ಹಾ ಸರಿ ಸರಿ ನೀಏನ್ ಹೇಳಿ ಯಾರೋ ಒಬ್ರು ಫೋನ್ ಮಾಡಿದ್ರು ಕವಿತ ಸುಮ್ನೆ ಫೋನವ. ಹ್ಮ ಇದ್ರಿಂದಾನೇ. ಏ ಹೇಳಿ ಏನ ಅವಳೆ ಟೀಚರ್ ಹೇಳ್ತಾರಲ್ಲ ಹಂಗೆ ಹ್ಮ್ ಹೇಳಿ ನಿಮ್ರ್ ಬಗ್ಗೆ ಹೇಳಿ ನೀವ್ ಮಾತಾಡತ್ ನಿಮಿಷ ಮಾತಾಡಿ ಅಲ್ಲ ಈಗ ಇಬ್ಬರು ಮಾತಾಡ್ದತಾನ ಏನೋ ಮಾತಾಡ್ಬುದು. ಹಬೋದು ಮಾತಾಡಿ ಹತ್ ನಿಮಿಷ ಮಾತಾಡಿ ಅಂತವ್ರೆ ಸುಮ್ನೆ
ನೀವೇನ್ ಮಾಡಿದರೆ ಅಂಬೆಕಿತ್ತು
ಹ್ಮ ಅಲ್ಲ ಅವ್ರೇಏನಾರು ಮಾತಾಡ್ಬೇಕಕ್ ತಾನೆ ಅವ್ರರು ಅವ್ರದ ಏನಾರ್ರು ಇಂಟ್ರಾಕ್ಷನ್ ಇದ್ರೆ ನಾವು ಹಂಗಿದೆ. ಹಿ ಹಂಗಿರ್ತೆ ಅಂತ ಹೇಳ್ಬೋದು ಸುಮ್ನೆ ನೀವೇ ಮಾತಾಡಿ ಹತ್ ನಿಮಿಷ ಮಾತಾಡಿ ಎಂತವ್ರೆ. ಹ್ಮ್ ಸರಿ ಅನ್ಬಿಟ್ಟ ಏನೋ ನಾನು ಹೇಳ್ಬಿಟ್ಟ ಸುಮ್ಮನೆ ಅದೆ ಮತ್ತೆ ಇನ್ನೊಂದ್ಸತಿ ಮಾಡಿ ಆಮೇಲೆ ಅಂದ್ರು ನಾ ಮಾಡಕ್ ಹೋಗ್. ಹ್ಮ್
ಹಾ ಮೆಸಜ ಮೇಲೆ ಮೆಸಜ ಜೋರಾಕ ಬತವ.
ಹದು ಇದ್ರದು ಗ್ರೂಪ ಥಿಯರಿ ಮಾಡ್ತೀನಿ
ಅದು